ಹಲೋ ಹ್ಮ ಏನ್ ಮಾಡ್ತಾದೀರಾ. -
ಏನಿಲ್ಲಾ ಸುಮ್ನೆ ಕೂತಿದೆ.
ಕೂತಿದ್ರಾ,, ಸರಿ, ಸರಿ ಊಟ ಆಯ್ತು ನಿಮ್ದು-
ನಂದು ಆಯ್ತು. -
ಮಕ್ಕಳು, ಮಗಳು-
ಮಗಳು ಬಂದಿರ್ತಾಳೆ ಇವಾಗ ಮನೆಗೆ. -
ಹೌದಾ, ನೀವೆಲ್ಲಿದ್ದೀರಾ
ನಾನು ತೊಟಡ್ದತ್ರ ಇದ್ದೆ ಹೋಗ್ಬೇಕ ಈಗ. ಹ್ಮ್, ಏನ್ ಊಟ ಮಾಡುದ್ರಿ. ಜಮೀನಲ್ಲಿ ಹಾಕ್ಬೇಕು ಈಗ ಈನ್ ಮುಂದೆ ತಾನೆ ಹಾಕ್ಬೇಕು. ಸರಿ ಸಾರೆ ಮಳೆ ಹೂಯ್ಲಿಲ್ವಲ್ಲ ಇವಾಗತಾನೆ ಮಳೆ ಬರ್ತೈತೆ.
ಹಾ, ಹೌದು ಅದೇ ಈಗ ರಾಗಿ ಜೋಳ ಅದನೆಲ್ಲ ಬಿತ್ತನೆ ಮಾಡ್ಬೇಕು ಅನಿ. ನಿಮ್ಗೆ ಜಮೀನು ಮನೆ ಎರಡು ಅತ್ರ ಇದೆಯಾ..
ಒನ್ ಕಿಲೋಮೀಟರ್ ಆಗುತ್ತೆ.
ಹ
ಒಂದ್ ಕಿಲೋಮೀಟರ್ ಆಗುತ್ತೆ.
ಒಂದ್ ಕಿಲೋಮೀಟರ್ ಆಗುತ್ತಾ ಸರಿ ಸರಿ ಸರಿ
ನೀವು ನಿಮ್ಮ್ ಹಸ್ಬೆಂಡ್ ಇಬ್ಬರು ಬಂದಿದ್ದೀರಾ ನಿಮ್ ಜಮೀನ್ ಗೆ
ಹಾ ಹೌದು
ಹಾ ಸರಿ ಸರಿ ಮತ್ತೆ ಇನ್ನೇನು ಸಮಾಚಾರ
ಏನ್ ಮಾಡ್ತಿದೀರಾ
ನಾನು ಸುಮ್ನೆ ಕೂತಿದ್ದೆ. ನಾನು ಊಟ ಮಾಡ್ಕೊಂಡು ಹ್ಮ ಊಟ ಮಾಡ್ಕೊಂಡ್ ಪಾತ್ರೆ ವಾಶ್ ಮಾಡ್ಬಿಟ್ಟು
ಹ್ಮ್
ಸ್ವಲ್ಪ ಫ್ರೆಶ್ ಆಂಡ್ ಮಕ್ಕಗಿಕ್ಕ ತೊಳಕೊಂಡ್ ಫ್ರೆಶ್ಪ್ ಆಗ್ಬಿಟ್ಟು ನಿಮ್ಗ ಕಾಲ್ ಮಾಡ್ದ್
ಹ್ಮ್ ಮುಗೀತ ಕೆಲಸ ಹಂಗಾರೆ
ಮುಗಿತು ಇನ್ನೇನು ಊಟ ಮಾಡದ್ ಮೇಲ್ ಪಾತ್ರೆ ವಾಶ್ ಮಾಡೋದು ತಾನೆ
ಹ್ಮ್ ಇನ್ನೆನ್ ಸಂಜಾಗೆ ರೆಡಿ ಆಗುತ್ತಲ್ಲಾ ಅಡುಗೆ ಮಾಡ್ಬೇಕಲ್ಲ. ಹಹ
ಹ ಸಂಜೆಗೆ ಅಂದ್ರೆ ಸಾಂಬಾರ್ ಎಲ್ಲಾ ಇರುತ್ತಲ್ಲ ರೈಸ್ ಮಾಡೋದು ತಾನೆ ಹಾ ಹೌದು ಹ್ಮ್ ಹ್ಮ್ ಲೇಡಿಸಗೆ ಏನ್ ರೋಟೇಶನ್ ಚೇಂಜ್ ಆಗಲ್ಲ.
ಹಾ ಹೌದು ಮುಗಿತ್ತು ಅನ್ನೋ ಸೀನೆ ಇಲ್ಲ
ಹೌದು ನೀವೆಲ್ಲಾ ಮುದ್ದೆ ಎಲ್ಲಾ ಮಾಡ್ತೀರಾ?
ಹಾ ಮಾಡ್ತೀನಿ.
ಮತ್ತೆ ಏನ್ ಹಾ ಹಾ
ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಮುದ್ದೆ
ಹೌದಾ ಸರಿ ಸರಿ ನಿಮ್ ಕಡೆ ಎಲ್ಲಿ ನಿಮ್ ಕಡೆ ಮಾದೇಶ್ವರನ ಬೆಟ್ಟ ಹತ್ರ ಏನೋ
ಹಾ
ಹ್ಮ್
ಬೆಟ್ಟಕ್ಕೆ ನಲವತ್ತು ಕಿಲೋಮೀಟರ್ ಇದೆ.
ಹೌದಾ ಅದೇ ಬೆಟ್ಟಕ್ಕೆ ಮಂತ್ಲಿ ತಿಂಗ ತಿಂಗಳ ತಿಂಗಳ ಹೋಗ್ ತ್ತೀರ ಹೆಗ್
ಏ ಹೋಗಲ್ಲ ಅಪರೂಪ.
ಹೌದಾ ಸರಿ ಸರಿ
ದೂರ ಇರೋರು ಬರ್ತಾರೆ ಹತ್ತಿರ ಇರೋರು ಕಮ್ಮಿ
ಹಾ ನಾವ್ ಹೋಗ್ತಾ ನಾವೇ ನಮ್ಮೂರಲ್ಲಿ ಹೋಯ್ತಾರೆ ಅಮವಾಸ್ಯೆಗ್ ಅಮಾವಾಸ್ಯೆಗೆಲ್ಲ ಹೊಯ್ತಾರೆ ತಿಂಗಳ ತಿಂಗಳ ಎಲ್ಲ ಬರ್ತಾರೆ ಅಲ್ಲಿಗೆ. ನಾವೇನ್ ತಿಂಗಳಲ್ಲಿ ಹೋಗಲ್ಲ.
ಯಾವಾಗಾರೂ ಹೋಗ್ಬೇಕು ಅನ್ಸದಾಗ ಬತ್ತೀವಿ.
ಹ್ಮ್
ಮತ್ತೆ ಇನ್ಯಾವ್ ಪ್ಲೇಸ್ ಇದೆ ಅಲ್ಲಿ ನಿಮ್ ಕಡೆ ಸೈಡು
ನಗರದಲ್ಲಾ ಟೋಟಲ್ಲ ಇಲ್ಲಾ ಈ ಕಡೆ ಸೈಡಾ.
ಅದೇ ನಿಮ್ ಸೈಡ್ ಹೇಳ್ತಿರೋದು ಹನ್ನೂರ್ ಸೈಡೆ
ಹನ್ನೂರ್ ಸೈಡು ಬೆಟ್ಟ ಬಿಟ್ರೆ ಹೊ ಗನಿಕಲ್ ಫಾಲ್ಸ್ ಇದೆ. ಆಮೇಲೆ ಇದು ಟಬೆಟನ್ ಕ್ಯಾಂಪ್ ಆಯ್ತಲ್ಲ
ಹ ಇದು ಅದೇ ಒಡೆಯರ್ ಪಳ್ಯದ್ ಹತ್ರ ಅಲ್ವಾ.
ಹಾ
ಹಾ ಅದ್ ನೋಡಿಲ್ಲ ನಾನು
ಹ್ಮ್ ತಿವೇಟೆನ್ ಕ್ಯಾಂಪ್ ಹಾ ನಾನು ಹೋಗಿಲ್ಲ ನಾನ್ ಜಾಸ್ತಿ ಹೊರ್ಗಡೆ ಹೋಗಕೆ ಇಷ್ಟ ಪಡಲ್ಲ
ಜಮೀನ್ ಆಯ್ತು ಮನೆ ಆಯ್ತು
ಅಂದ್ರೆ ನಂ ಸ್ವಲ್ಪ ಜರ್ನಿ ಕಷ್ಟ ಹ್ಮ್ ಇಷ್ಟ ಆಗಲ್ಲ
ಹಂಗಾದ್ರೆ ಹ್ಮ ಅಂದ್ರೆ ಜರ್ನಿ ಹಾ ಜರ್ನಿ ಮಾಡ್ರ ವಿಮೆಟ ಚರ ಆಗತ್ತೆ ನು
ವಮೆಂಟು ಸುಸ್ತು ಯ ತ್ತಕ್ ಬೇಕು ಇದು ನಿಮ್ದಕ್ ಮನೇಲೆ ಮಲ್ಗಿರ್ಬೋದಲ್ಲ ಅನ್ಸುಡ್ತದೆ
ಆಗಲ್ಲ ಬಿಡಿ ಪ್ರಾಬ್ಲಮ್
ಅದಕ್ಕೆ ಜಾಸ್ತಿ ಹೋಗಲ್ಲ
ಹಾ ಸರಿ ಸರಿ ನಾ ಅದಂದೇನು ನೀವ್ ಹೇಳಿದ್ರಲ್ಲ ಟಿಬೇಟ್ ಏನೂ ಕ್ಯಾಂಪ್ ನೋಡಿಲ್ಲ ಅದನ್ನು
ಹ್ಮ
ಅದು ನೋಡಿಲ್ಲ ಅಂತಂದೆ ಅದೆ ಎಲ್ಲಾದೂ ಒಡೆಯರ್ ಪಾಳ ಹ ಹೌದಾ ಇದು ಬೆಳಗಿ ರಂಗನ್ ಬೆಟ್ಟ ಐತೆ
ಆ ಕಡೆ ಇದದೆ ಶಿವನ್ ಸಮುದ್ರ ಬಿಳಗಿರಂಗನ್ ಬೆಟ್ಟ ಆಮೇಲೆ ಗೋಪಾಲಸ್ವಾಮಿ ಬೆಟ್ಟ
ಗೋಪಸ್ವಾಮಿ ಬೆಟ್ಟ ನ ಹಂಸ ಎಡಾಯಯ್ತ ಹದು ಹ್ಮ ಹಂಗ್ಗಳ ಹಾ ಹೌದು
ಆ ಕಡೆ ಜಾಸ್ತಿ ಇದೆ ಈ ಕಡೆ ಕಮ್ಮಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಮಂಗಳ ಎಲ್ಲಿ ಓದೋದು ಮಂಗಗಳ್ದ ಎಜುಕೇಶನ್ ಎಲ್ಲಿ ಅಣ್ಣ ರ ಅಲ್ಲ ಹ ಸರಿ ಸರಿ ಹ್ಮ್ ಹ್ಮ್ ಹ್ಮ್ ನೀವಿರೋದು ಜಮೀನ್ಲ್ಲ ಅಥವಾ ಇಲ್ಲ ಮನೆ ಊರಲ್ಲ
ಊರಲ್ಲೇನೆ
ಹಾ ಅದೇ ಜಮೀನ್ಗೆ ಹ
ಇಲ್ಲ ಬೆಳಿಗ್ ಎದ್ದು ಬರ್ತೀವಿ ತಿಂಡಿ ತಿಂಡಿ ಮಾಡ್ಕೊಂಡ್ ಬರ್ತೀವಿ ಇಲ್ಲೇ ಇದ್ರೆ ನಾನೇ ತಗೋಬಂತೀನಿ
ಹ್ಮ್ ಹ್ಮ್ ಹ್ಮ್
ಸಂಜೆ ಗಂಟೆ ಇರ್ತಿವಿ ಯಾವಾಗ ಬೇಕನ್ಸುತ್ತೆ ಅವಾಗ ಹೋಗ್ತೀವಿ
ಹ್ಮ್ ಹ್ಮ್ ಸಂಜೆ ಸಂನಕಾಯ ಏನ್ ಮಾಡ್ತೀರಾ ಜಮೀನಲ್ಲಿ
ಇಲ್ಲೂ ಮನೆ ಎಲ್ಲಾ ಇದೆ
ಹ್ಮ್ ಓ ಹೌದಾ ಅಲ್ಲೇ ಮನೆ ಗಡಗೆ ಗಡಿಕೆ ಮಾಡ್ಕೊಂಡಿರ್ತೀರಾ
ಅಡುಗೆ ಎಲ್ಲ ಮಾಡಲ್ಲ ಊರಿಂದಾನೇ ತಗೊ ಬ್ಬ ಬಿಡ್ತೀವಿ ಮಲ್ಗಿ ನಿದ್ದೆ ಮಾಡಕ ರೆಷ್ಟಗಳಕ ಎಲ್ಲ ಮನೆ ಇದೆಯಲ್ಲ
ಹಾ ಹಾ ಹಾ ಹಾ
ಆ ಮನೇಲಿ ಹೆಂಗ ಇರ್ತಿವೋ ಹಂಗೆ ಈ ಮನೇಲಿ ಇರೋದು
ಹಾ ನಿಮ್ಮ ಅತ್ತೆ ನಿಮ್ತ್ತೆ ನೀವು ನಿಮ್ಮ್ ಹಸ್ಬೆಂಡ್ ಮೂರ್ ಜನ ಬಂದ್ಬಿಡ್ತೀರಾ
ನಾನೇ ನಮ್ ಹಸ್ಬೆಂಡ್ ಮಾತ್ರ ನಮ್ಮಅತ್ತೆ ಅಲ್ಲೇ ಕೆಲ್ಸಕ್ ಹೋಗ್ತಾರೆ
ಹಾ ಹ ಸರಿ ಸರಿ ಹಾಗಂಗಾದ್ರೆ ಮತ್ತೆ ಇನ್ನೆನ್
ನಾನ್ ಮಾಮನ ಪಾಪನ ರೆಡಿ ಮಾಡ್ ಕಳ್ಸಿ
ಹಾ ಮನೇಲಿ ಇನ್ನೇಏನು ಕೆಲ್ಸ ಇರಲ್ವಲ್ಲ ಹ್ಮ್
ಊಟನ ಮಧ್ಯಾಹ್ನ ಕಿಲ್ಲೇದಗ್ ಬಂದ್ಬಿಡ್ತೇನಿ
ಹ ಸರಿ ಸರಿ ಅದೇನೋ ಇ ಮಾಡಂಗಲ್ವಲ್ಲ ಬಿಟ್ಟನೆ ಮಾಡ್ಬಿಟ್ಟ ಅದೇನ್ ನೋಡ್ಕೊಳಂಗಿಲ್ವಲ್ಲ ರಾಗಿ ಜೋಳ ಬಿತ್ತನೆ ಮಾಡ್ಬಿಟ್ರೆ
ಅಂದ್ರೆ ನಮ ಅಲ್ಲಿ ಊರಳ್ಳಗೆ ಏನ್ ಕೆಲ್ಸ ಅಲ್ವಾ ಅಲ್ಲಿ ಹಸು ಇದೆ ಎರಡುಸು ಇದೆ
ಮಕ್ಕಳ ಕೊಡ್ತೀರಾ ಸರಿ ಸರಿ
ನಮ್ಮ ಮನೆಯವ್ರೊಬ್ಬ್ರ ಇರ್ತಾರಲ್ವಾ
ಕೆ ಅದಕ್ಕೆ ಬರ್ತೀರಾ ನಿಮ್ಗೂ ಟೈಮ್ ಪಾಸ್ ಆಗ್ಬೇಕಲ್ಲ ಹಾ ಹ ಸರಿ ಸರಿ ಹಂಗಾದ್ರೆ ಸರಿ
ಹ್ಮ್
ಮತ್ತೆ ಇನೇನ್ ಸಮಾಚಾರ
ನಿಮ್ ಕಡೆ ನೀರಿಗೆಲ್ಲ ಪ್ರಾಬ್ಲಮ್ ಏನಿಲ್ವಾ
ನಮ್ ಕಡೆ ನೀರ್ಗ ಏನ್ ಪ್ರಾಬ್ಲಮ್ ಇಲ್ಲ ನೀರು ನೀವ ಹೇದಿರೋದ ಕುಡಿಯ ನೀರಿನ್ ಬಗ್ಗೆನಾ ಜಮೀನ್ ಗಾಗವ್ ನೀರಿನ್ ಬಗ್ಗೆನಾ
ಹರಡು ಕನ್್ವೆ ಕುಡಿಯ ನೀರ ಇಲ್ಲ ನಮ್ಮೂರಲ್ಲಿ
ಕುಡಿಯ ನೀರ ಎಲ್ಲ ಹಣ್ಣೂರು ಅಂದ್ರೆ ದೊಡ್ಡ್ದೇ ಅಲ್ವಾ ಊರು
ಅಂದ್ರೆ ಅಲ್ಲಿಂದ ಸ್ವಲ್ಪ ಬರ್ಬೇಕು ಒಂದ ಎರಡ್ ಕಿಲೋಮೀಟರ್ ಬರ್ಬೇಕು ಒಳಗಡೆ
ಓ ಹೌದಾ
ಹ್ಮ್ ದೊಡ್ಡೂರಾದೂ ಹನೂರಲ್ಲಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಸುತ್ತಮುತ್ತ ಹಳ್ಳಿಗಳಿಗೆ ಬರಲ್ಲ
ಹ ನಿಮ್ದು ಹಣ್ಣೂರಲ್ಲಿ ಒಂದ್ ಪಕ್ಕದ ಹಳ್ಳಿ ಏನ
ಹೌದು
ಹಾ ನಮ್ಗೆ ಟ್ವೆಂ ನಮ್ದು ಹಳ್ಳಿನೇ ಆದ್ರೂ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಯಾವಾಗ ಇರುತ್ತೋ ಕರೆಂಟ್ ಆಗ ಇದ್ದಾಗೆಲ್ಲ ನೀರ್ ಇರುತ್ತೆ
ಅಂದ್ರೆ ಆ ಕಡೆ ಕೆರೆ ಕಟ್ಟೆಗಳು ಕಖಾಲಲೆಗಳು ಜಾಸ್ತಿ ಈ ಕಡೆ ಒಂದು ಕಾಲುವೆ ಹುಡ್ಕುದ್ರು ಸಿಕ್ಕಲ್ಲ ಅಂಕೇರೆ ಹುಡ್ಕುದ್ರು ಸಿಕ್ಕಲ್ಲ
ಜಮೀನ್ಗೂ ನೀರಾಗ ಸಾಕಷ್ಟ್ಿತು ಬರುತ್ತೆ ನಾವ ಅದೇ ನೀರಾವರಿ ಮಾಡೋ ಅದಕ್ಕೆ ನೀರಾವರಿ ಕಸಲು ಮಾಡೋದು
ಹಾ ಅಂದ್ರೆ ಇಲ್ಲಿ ಏನಾದ್ರು ಕಾಲುವೆ ಗಿಲ್ವೆ ಇದ್ವೆ ಇವ್ ನೀರ್ ಬಿಡ್ಲಿಲ್ಲ ಅಂದ್ರರು ಅಲ್ಗ್ ಹೋಗ್ಬೋದ್ ನಾವು ಅಟ್ಲೀಸ್ಟ್ ಕೆರೆ ಇದ್ರೆ ಕೆರೆಗೆ ಹೋಗ್ಬೋದು ಇಲ್ಲಿ ಏನುುವೇ ಇಲ್ವಲ್ಲಾ ಅವ್ರು ಯಾವಾಗಬಿಡ್ತಾರೋ ಅದನ್ನೇ ವೇಟ್ ಮಾಡ್ಬೇಕು
ಕುಡಿಯಕ್ಕೆೆಲ್ಲಾ ಹೆಂಗ ವ್ಯವಸ್ಥೆ ಮಾಡ್ಕೊತೀರ ಹಂಗ್ರ ನೀರ್ ಬೇಕು ಅಂದ್ರೆ
ಸ್ವಲ್ಪ ದಿನ ಟ್ಯಾಂಕರ್ ಅಲ್ ತಂದ್ ಮನ್ ಮನೆಗ್ ಗುಡ್ತಿದ್ರು
ಓಹ ಆ ತರ ಪ್ರಮ ಅಂದ್ರೆ ಟ್ವೆನ್ ನಿಮ್ಗೆ ದಿನ ಎಷ್ಟ್ ದಿನಕ್ಕೆ ಎಂತ ನೀರ್ ಬಿಡ್ತಾರೆ ಅಲ್ಲಿ
ಡೈಲಿ ಬಿಡ್ತಿದ್ರು ಬೆಳಿಗ್ ಸಂಜೆ ಇವಾಗ ಬೋರ್ಲ್ಲಿ ಲ್ಲಿ ನೀರ್ ಇಲ್ಲ ಅಂದ್ಬಿಟ್ಟು ನೀರ್ ಬೋರ್ಲ್ಲಿ ಇಲ್ಲ ಅಂದ್ರೆ ಪೈಪ್ ಎಲ್ಲೆಲ್ಲ ನೀರ್ ಬರಲ್ವಲ್ಲ
ಹೌದೌದು
ಕನೆಕ್ಷನ್ ಯಾವ್ದ ಇದ್ರೆ ಬೇರೆ ಕಡೆಯಿಂದ ಬಿಡ್ತಿದ್ರು ಇಲ್ಲಿ ಯಾವ್ ಕನೆಕ್ಷನ್ ಇಲ್ಲ ಅವ ಬೋರು
ಹ್ಮ ಹಂಗಾರ ಎಷ್ಟು ಹ್ಮ್ ಅಜ್ರೆ ಊರಲ್ಲೇ ಊರಲ್ಲ ಎಷ್ಟ ಹೆಚ್ಚು ಜನಸಂಖ್ಯೆ ಇದ್ದಾರೆ ಅಂದ್ರೆ ಎಷ್ಟು ಇದದೆ ನಿಮ್ಮ್ ಊರಲ್ಲಿ
ಊರೆಲ್ಲ ದೊಡ್ಡೂರ
ದೊಡ್ಡೂರೇನಾ ಹಾ
ಹ್ಮ್ ಅಂದ್ರೆ ಬೋರ್ ಹಾಕ್ಸಿದಾರಲ್ವಾ ಅದ್ರಲ್ಲಿ ಬಂದು ಡಿವೈಡ್ ಆಗಿರುತ್ತೆ ಮ ಬೀದಿಗಳ ಲೆಕ್ಕದಲ್ಲಿ ಇಡಬೇಡ ಆಗರುತ್ತೆ ಈ ನಮ್ ಕಡೆಗ್ ಬಿಟ್ರೆ ಆ ಕಡೆಗ್ ನೀರ್ ಇರಲ್ಲ ಆ ಕಡೆ ಬಿಟ್ರೆ ಈ ಕಡೆ ಇರಲ್ಲ ಅವ್ರರು ಸಪರೇಟು ನಮ ಸಪರೇಟು ಕೆಳಗಡೆ ಸಪ್ರೇಟು ಆ ತರ ಇತದಲ್ಲಾ ಅದ್ರಲ್ಲಿ ಬಂದು ನಮೋರಲ್ಲಿ ನೀರ್ ಇಲ್ದಂತ ಆಗೋಯ್ತು
ಓ ಆದ್ರೆ ನಿಮ್ಗೆ ನೀರಂದೇ ಸಮಸ್ಯೆ ಆಗ್ಬಿಟ್ಟ ಇದೆ
ಹೌದು
ಈಗ ಮಳೆ ನಮ್ ಬೇಡ ಅಂದ್ರು ಉಯ್ತಾ ಅದೇ ಇವಾಗ ಅಯ್ಯೋ ನಮ್ಗೆ ಅದೇ ಅರ್ಶನಾ ಹಾಕ್ಬೇಕು ಹಾಕಂದ್ರುನು ಮಳೆ ಇದೇ ಕೊಡ್ತಾ ಇಲ್ಲ ಹ್ಮ್ ಗ್ಯಾಪೆ ಕೊಡ್ತಿಲ್ಲ ಜಮಿ ಅಂದ್ರೆ ಭೂಮಿನ ಒನ್ಗಕೆ ಬಿಡ್ತಿಲ್ಲ ತೇವಾಂಸ ಹಾಗೆ ಆಗಿ ಉಳು ಉಳುಮೆ ಮಾಡಕ್ ಆಗ್ತಾ ಇಲ್ಲ ಆ ತೇವಾ ಇದೆ ಉಳುಮೆನೆ ಮಾಡಕ್ ಆಗ್ತಿಲ್ಲ ನಮ್ಗೆ ಮಳೆ ಬೇಡ ಅಂದ್ರು ಉಯ್ತಾ ಇದೆ
ಇವತ್ತು ಜೋರಾಗ ಮಳೆ ಇವತ್ ಜೋರಾಗ ಮಳೆ ಹೋದ್ರು ಎರಡು ದಿನದಲ್ಲಿ
ಹ ನಿಮ್ಗ ನಲ್ಲಿ ಸಮಸ್ಯೆ ಈಗ ನೀರು ಈಗ ಸ್ನಾನ ಮಾಡಕೆ ಮತ್ತೆ ದಿನನಿತ್ಯ ನೀರ್ ಬೇಕ್ಲೇಬೇಕು ಏನ್ ಮಾಡ್ತೀರಾಗ
ಅದಕ್ಕೆ ತೋಟಕ್ಕೆ ನಾನ್ ಅದಕ್ಕೆ ತೋಟದಲ್ಲೇ ಜಾಸ್ತಿ ಇರೋದು
ಹಾ ತೋಟದಲ್ಲೆ ಬಂದ್ ಬಟ್ಟೆ ವಾಶ್ ಎಲ್ಲ ಮಾಡ್ಕೊಯ್ತೀರಾ
ಹಾ ಅಲ್ಲೊಂಡ್ರಮ್ ನೀರ್ಬಿಡ್ತಾರ ಮಾಮಲಿ ಪಾತ್ರೆ ತೊಳಿ ಅಡ್ಗೆ ಮಾಡು ಸ್ನಾನ ಮಾಡುವ ಅಷ್ಟೆ ಇನ್ನ ಎಲ್ಲಾ ಇಲ್ಲೇ ಯೂಸ್ ಯೂಸ್ ಮಾಡಕೆಲ್ಲ ಇಲ್ಲೇ ಇರ್ತೀವಿ
ಹಾ ಹಾ ಹಾ
ಅದ್ರಿಂದ ಕಡಿಮೆ ಆಗುತ್ತೆ ಡೈಲಿ ಒಂದು ಡ್ರಮ್ಮ್ ಹೋಗುತ್ತಲ್ಲ ಸಾಕತ್ತೆ
ಹಾ ಹಾಗಂಗಾದ್ರೆ ಸರಿ ಸರಿ ಆಯ್ತು ಹಾಗಾರೆ ಕಾಲ್ ಮಾಡ್ತೀನಿ ಮತ್ತೆ ಬಾಯಿ ಹ್ಮ್
ಹೌ